ಆರಾಮ ಆರಾಮ ಹಾ
ಹಾ ಎಲ್ರುೂ ಆರಾಮ್ ನೋಡ ನಿಮ್ಮ ಎ ಆರಾಮ ಕ್ಕ ಹಾ ನಾಷ್ಟ ಆಯ್ತ--ಊಟ ಏನುೂ ಇಲ್ಲ ಇವತ್ತು ಬಿಡ್ತಿದಾರ ನಮ್ ಕಡೆ.
ಹೋಳಿಗೆ ಮಾಡ್ಬೇಕಾ.
ಮಾಡ್ಬೇ ಹಂಗಾಗಿ ಈ ಕಡೆ ಯಾಕೋ ಕರೆಂಟ್ ಇನ್ ಸ್ವಲ್ಪ ಇದ ಆಗ್ಬಿಟ್ಟೆ ಕರೆಂಟ್ ಇಲ್ಲ.
ಮಳೆ ಬಂತ ಬೆಳಿಗ್ಗೆ.
ಮಳೆನ ಸುಮ್ ನಾಲ್ಕ ನಾಲ್ಕನಿ ಅಷ್ಟೇ ಆದ್ರೆ ಮಳಿ ಕರೆಂಟ್ ಹೋಗೋಷ್ಟೇನ ಆಗಿಲ್ಲ ಮತ್ತ ಆದ್ರೂನು ಕರೆಂಟ್
ಜಾಸ್ತಿ ತಗಿ ತರ ಕರೆಂಟ್. ನಾನು ಕರೆಂಟ್ಗೆಡೆ ಹೊಡ್ಬಿಟ್ಟನ್ ಮಕ್ಕಾಕಲ್ಲ. ಆತ್ರಡ ಆಗತ್ತಿನ ರೀ ನಾ ಬರ ಕರೆಂಟಡ ಹ.
ಏನು ಮಾಡಕ್ ಆಗಲ್ಲಕ್ಕ ನಾವ ಇಲ್ಲೇ ಹುಟ್ಟಿಲ್ಲೆ ಬೆಳೆದೇವಲ್ಲಾ.
ಹ್ಮ್ ಹ್ಮ್.
ಹೂ..
ಮರಾಗಷ್ಟತ ಮಳೆ ಬಂದಷ್ಟೇ ಅದು ಊರಲ್ಲಿ ಇಲ್ಲಾಂದ್ರೆ ತೆಗಂಗಿಲ್ಲ. ಬಹಳ.
ಹ. ಹ ಆತರ ಇದ್ರೆ ನಡಿತೈ ತ್ತೆ ಈ ಕಡೆ ಆ ತರ ಏನ್ ಇಲ್ಲಕ್ಕ.
ಹ್ಮ್.
ರಿಸ್ಟ್ರಿಂಕ್ಷನ್ ಅಷ್ಟ ಇದಲ್ಲ. ಹಾಗಾಗಿ ಸುಮ್ನೆ. ಅಷ್ಟಕ್ಕ ಅಷ್ಟೆ ಅವ್ರಾಗ್ ಯಾವಾಗ್ ಕುಡ್ತಾರ ಯಾವಾಗ ಮಾಡ್ತಾರ. ಅದ್ರ ಮೇಲೆ ಡಿಪೆಂಡ್ ಅಕ್ಕ.
ಹ್ಮ್.
ಹ್ಮ್ ನಮ್ ಕಡೆ ನ ಆತರ ಇದು ಮಾಡಲ್ಲ. ಮಾಡ್ಬೇಕಕ್ಕ ಎಷ್ಟ ಚಲ ಚಲೋ. ಅಂದ್ರೆ ಕರೆಂಟೀನ್ ಅವ್ರಗು ಸ್ವಲ್ಪ ಅವ್ರರು ಡ್ಯೂಟಿ ಅವ್ರ ಮಾಡ್ತಾರ.
ಹಾ ಹಾ.
ಇಲ್ಲ ಅಂದ್ರೆ ಇಲ್ಲ.
ಇಲ್ಲಾಂದ್ರೆ ಇಲ್ಲ ಅವ್ರಗು ಸ್ವಪ ಬೇಕಲ್ಲ ಹ್ಮ್.
ಅಮ್ಮ. ಹಾ ಎದ್ದಾರಕ್ಕ ಇಂಗ ಇದು ವಾರ ಬಿಡು ಸಂಬಂಧ ಹೋಗಿಲ್ಲ.
ಗುಡಿಗ.
ಅದೇ ನಾ ಅದೇ ಇವತ್ ಬಾ ಅಂದಿದ್ರ ನಮ್ಮ ಆಂಟಿ. ಇವತ್ತ್ ಬಾ ಅಂಗಿದೀರಿ ಕಡಮ. ಈ ಕಡೆ ಬಂದಿನಲ್ಲಮ್ಮಿ ನಾನು ನಮ್ಮ್ಂ ನಮ್ಮ ಅಮ್ಮ ಬಂದಿದ್ಲಲ್ಲ ಅವತ್ತ. ಅನ್ಲ ಓ ನಾವು ಇವತ್ತಿಗ ದೀನ್ಲೆ ರೆಡಿ ಆಗಿದ್ವಿ ರೀ. ಹದಿನೈದ ದಿನ್ಲೇ ರೆಡಿ ಆಗಿದ್ದೆ ಇಲ್ಲಮ್ಮ ನೀವು ಆರಡು. ಹಿಡ್ದಾರ ವಾರ ಹಿಡದಾರ ಬರ್ಬೇಡ ಅಂತಂದ್ರರು ಬಿಟ್ವಿ ಬಿಟ್. ಮ ದ್ಯಾರಗಡ್ಡಿಗೆ ಹೋಗ್ ಬಂದ್ವಿ ಬರೋಣ ಮತ್ತೆ ಅಮ್ಮ ಮನ್ನೇ ಬಂದಿದ್ರಲ್ಲ. ಇವತ್ ಮಂಗಳಾರ ಬಾವ ವಾರ ಮುಗಿತೇತೀ ನೋಡು ಬರಿ ಕಾಯಸ್ಕೊಂಡ್. ಅಂತ ಅಂದಿದ್ರು ನಾನ ಈ ಕಡೆ ಬಂದ್ಬಿಟ್ಟೀನಿ.
ಹಾ. ಇದಕ್ಕ ಮತ್ತ ವಾರ ಹಿಡ್ದಾಗ ಕಾಯಿ ಅದನ್ನೆಲ್ಲಾ ಒಡ್ಯಾಕ್ ಬರಲ್ಲಲ್ಲ. ಅದಕೆ ಬ್ಯಾಡ್ ಅಂದಾರ್ ಅಕ್ಕಾರ. ಇವತ್ತ ಆದ್ರೆ ಎಲ್ಲಾ ಮುಗಸ್ತಾರಲ್ಲ. ಇವತ್ತೆಲ್ಲ ದೇವಿಗೆ ಅಲಂಕಾರ ಎಲ್ಲಾ ಮಾಡಿರ್ತರ್. ಅದಕ್ಕೆ ಬರ್ರಿ ಅಂತ.
ಇವತ್ ಬರ್ರಿ ಅಂತ ಹೇಳಿದ್ದೀರಿ ನಾ ಈ ಕಡೆ ಬಂದಿನಲ್ಲ. ಮತ್ತ ನೋಡೋಣ ಮುಂದಿನವಾರ ಬಂದ ಹೋದ್ರ ಆತ.
ಹಾ ಬರಕ್ಕ ನಾವ್ ಇರೋವಾಗ ಬಂದ್ ಹೋದ್ರ ಚೆನ್ನಾಗಿರ್ತಿತ್ತು ನಾವ್ ಹೋಗಿನ್ ಬರ್ತಿ. ತೀರ ನೀವು.
ಹ ನೀ ಯಾವಾಗ ಹೋಗ್ತೀರಿ ಹೋಗ್ತೀರಿ.
ಹಾ ಓದ್ಬೇಕಕ್ಕ ಸ್ಕೂಲ್ಗೋಲ್ ಸ್ಟಾರ್ಟ್ ಆದುವಲ್ಲ ಈ ನಾಳೆ ಇತ್ ಇವತ್. ತಿತ್ತು ಆಕ್ಚುಲಿ ನಾವು ಹೋಗಿ ಒಂದ್ ವೀಕ್ ಆಕ್ಕಿತ್ತು ನಾವು ಆರ ಎರಡ್ಸ ಮಂದೆ ಬಿಟ್ಟ. ಇದು ವಾರ ಹಿಡ್ದಾಗ ಹೂವ.
ಹೋಗ್ ಬರಕ್ ಬರಲ್ಲ ಅದನ್ ಕೊಟ್ಟು ಹ್ಮ್.
ಇಟ್ಟಿದ್ವಾ ಮತ್ತ್ ಇವತ್ತು ವಾರಾನೂ ಕಂಪ್ಲೀಟ್ ಆಯ್ತು ಮಂಗಳವಾರನು ಮುಗ್ದೇ ಬಿಡತ್ತಾ
ಹ್ಮ್ ಹ್ಮ್
ದ್ರಾಗೂ ಹೋಗ್ಬೇಕಕ್ಕ.
ಹೌದು ಹೌದು.
ಹಾ ಬಾಳ ದಿನ ಮತ್ತೆ ರಜೆ ಎಲ್ಲ ಮುಗ್ದು ಅಲಕ್ಕ ಮತ್ತ. ಮತ್ತೆ ಸುಮ್ನೆ ಹುಡ್ಗರು ಶಾಲಿಗಳಿಗೆಲ್ಲಾ ತೊಂದ್ರೆ.
ಹ್ಮ ಶ್ಯಾಲಿಗ್ ಇದಾಗಿಬಿಡತ್ತ.
ಹ್ಮ್ ಅದಕ್ಕೆ ಅವಾಗ. ಆಲೇನು ಮತ್ತೆ ಇವರು ಎಲ್ಲಾ ಟೀಚರ್ಸ್ಗಳೆಲ್ಲಾ ಕಾಲ್ ಮಾಡ್ತಿದಿದ್ದಾರೆ. ಮಕ್ಕಳ ಕಲಸ್ರೀ ಅಂತೇಳಿ.
ಹೌದ್ ಮತ್ತ ಮಾಡ್ತಾರ. ಹ್ಮ್ ಅವೌದ. ಹೋಗಾನೇವಲ್ರಿ ಮತ್ತ ಹುಡುಗರು ಅದ್ರಾಗ ಹಬ್ಬ ಒಂದ ಸೇಳ್ಕೊಂಡಿರ್ತಾರ ಅಂತ ಹೇಳಿ. ಅವರು ಮಾಡಿ ಬಿಡ್ತಾರ ಹ್ಮ್
ಆ ತರ ಕೂಡೋದ್ರಿಂದಾನೇ ಇವಾಗ ಹೋಗ್ಬೇಕಲ್ಲ
ಹ್ಮ್
ಹ್ಮ್ ಅದಕ್ಕೆ ಇದು ಮಾಡಿದೆವ.
ಹೌದು ಇಲ್ಲ ನಾವ್ ಅದಿಕ್ಕೆ ಬಿಟ್ವಿ ಕಡ್ ಬಂದ್ವಲ್ಲ ಇರ್ಲಿ ಬಿಡು ನೆಕ್ಸ್ಟ್ ಯಾವಾಗನ ನೀವ್ ಓದ್ನಾಗೆ ಬರ್
ಹ್ಮ ಆ ಅಷ್ಟೇ ಆಗತ್ತಕ್ಕ. ಏನಿಲ್ಲಕ್ಕ ಆ ಒಬ್ಬನ್ ಹುಡ್ಗುನ್ ದು ಇವತ್ತು ಗಬ್ಬರಿಗೆ ಹೋಗಿದ್ದಾರೆ ನಮ್ಮ್ ಹಸ್ಬೆಂಡ್ ಎಕ್ಸಾಮ್ ಕ ಹ್ಮ್
ನಾನ್ ಅಲ್ಲೇ ಓದಿದ್ದು.
ಹೌದನ
ಕೋಚಿಂಗ್ ಅಲ್ಲೇ ಓದಿದ್ದು ನಾನು ಫೋರ್
ಹಾ ಅಲ್ಲಿ ಅವರು ಇವತ್ ನಮ್ ವೀರ್ಯ ಹುಡ್ಗಂದ ಅಡ್ಮಿಷನ್ ಇದು ಮಾಡ್ಬೇಕಂತೆಳ್ ಹೋಗ್ಯಾರ. ಹಾ
ಚೆನ್ನಾಗಾದ್ರಿ
ಹಾ ಇಲಕ್ಕ ಒಂದಿಬ್ರ್ ಆಲ್ರೆಡಿ ಹೋಗ್ಯಾರ ಅಲ್ಲಿನ್ ದನೆ ಒಬ್ರು ಆದರ್ಶ ಒಬ್ರು ಮೂರಾರ್ಜಿ ಆಗೇತಿ.
ಹ್ಮ
ಇವಾಗ ಇದು ಮಾಡ್ಸ್ ಬಿಟ್ರಕಣ. ಇವ್ನೊಬ್ಬನಿಗೆ ಸ್ವಲ್ಪ ಊಡಾಳ್ ಅದಾನಕ್ಕ ಅಲ್ಲಿ ಸ್ಟ್ರಿಕ್ಟ್ ಐತಲ್ಲ. ಅದಕ್ಕೆ ಹಾ ಹ್ಮ ಅದಕ್ಕೆ ಹಾಕ್ಬೇಕಂತ ಇಲ್ಲಿ ಮನೇಲ್ಲಿ ಮಾತ್ ಕೇಳ್ ತಿಲ್ಲ. ಜಾಸ್ತಿ ಮತ್ ತ್ತೆ ಮೇಲೊಚ್ಚು ಅವನಿಂದ ಉಡಾಳ್ ತನ ಅದಾನ್ ಸ್ವಲ್ಪ. ಸ್ಟ್ರಿಕ್ಸ್ ಸಾಲ್ಲಿ ಹಾಕ್ಬಿಟ್ರಾಯ್ತು ಅಂತ.
ಹೌದ್ರೀ ಅದು ಸ್ಟ್ರಿಕ್ ಆದ್ರಿ ಫುಲ್ನ. ನಮ್ಸ್ತಾರ್ ನಾನ್ ಕಲ್ತ್ ಬಂದನಲ್
ಹಾ ಕ ವಮ್ಮಿ ಹ್ಮ
ಹ್ಮ ರೀ
ಹಂಗಾಗಿ ಇದು
ಹ್ಮ್ ಚೆನ್ನಾಗಾದ್ರಿ ನಮ್ಮ್ ಹುಡುಗುರ್ನ್ ಬಿಡಕ್ ಆಕತಿ ಯಾಡು ಹುಡುಗರ್ನ ಒಲ್ಲೆ ಆನ್ನಕತ್ತವ ಮನ್ನೆ ಯಾಡ್ ತಿಂಗಳ್ ಹೋಗ್ ಬಂದಾವ.
ಹ್ಮ್
ಅಲ್ಲಿ ಒಲ್ಯ ಅನಕತ್ರ ನೋಡ್ಬೇಕು.
ತನಕ ಹುಡ್ಲಿಕ್ಕಿರೋ ಸಂಬಂಧ ಹುಡ್ಗುರು ಬೇಡ ಬೇಡ ಅಂತವು. ನಾವೇ ಎಷ್ಟ್ರಿಕ್ಕಿದ್ದಲ್ಲೇ ಚಲೋ ನಾಲ್ಕ ಅಕ್ಷರ ಕಲಿತಾರ ಅನ್ ನಾವಂತೀವ್
ಹೌದು
ಅವ್ರಿದ್ರೆ ಈ ತರ ನಾವಿದ್ರ ಈ ತರ.
ಹ್ಮ್
ಅವ್ರ ಅಂಜಿಕೆಗೆ ಅವ್ರ್ ಒಲ್ಲೆ ಅಂತಾರ ಹೋದ್ರೆ ನಾಕ್ ಆಕ್ಷರ ಕಲಿ ಹುಷಾರಂತ್ ನಾವು
ನಾವು
ಹ
ತಿಳ್ಕಂಗಿಲ್ಲ ಅವ ಏ ಮಾಡ್ತಿ
ಹ್ಮ್ ತಿರುಕಂಗಲಕ್ಕ ಹ್ಮ್
ನಾ ಅವ್ರ ಸಲ ಬಡದಾಡ್ತಿಂಬುದ ಗೊತ್ತಾಗದು
ಗೊತ್ತಾಗ ಕೈನ್ನುೂ ತಿಳುವಳಕ ಇಿಲ್ಲಲ್ಲ ನಾಳೆ ಟೆಂತ್ ಮುಗಿದ್ಮೇಲೆ ಏನ್ ಡಿಗ್ರಿ ಅವೆಲ್ಲಾ ಹೋಗ್ತಾರಲ್ಲ ಅವಾಗ ಅವ್ರಿಗೆ ರಿಲ ರಿಲೈಸ್ ಆಗತ್ತ ಅಕ್ಕ ಏ ನಾ ಅವಾಗ ನಮ್ ತಂದಿ ತಾಯಿ ಮತ್ ಕೇಳಿಲ್ಲೋಡು ಅವಾಗ ಅಂತಿರ್ತಾರ ಆಗ ಹೆಣ್ಮಕ್ ಹ್ದೇನೋ ಸಟ್ಲ ಆಗ್ಬಿಡ್ತಕ್ಕ ಅಟ್ಲೀಸ್ಟ್ ಮದ್ವೆ ಬೇರೆ ಮನಗಾರ ಹೋಗ್ಬಿಡ್ತಾರ ಅವ್ರ್ದೇನ್ ತೊಂದ್ರೆ ಉಂಟ ಆಾಗಲ್ಲ ಆದಂದ್ರೆ ಗಂಡ್ಮಕ್ಳಂದ್ರೆ ಪ್ರತಿಿಯೊಂದು ಜಾಬ್ ಮಾಡ್ಲಿಲ್ಲ ಅಂದ್ರನು ತೊಂದ್ರೆ ಈಗ ಹೆಂಗಾಗಿದೆ ಅಂದ್ರೆ ಗೌರ್ಮೆಂಟ್ ಬ್ದ ಇರ್ಲಿಲ್ಲ ಒಂದ ಎಣ್ಣೆ ಕೊಡಲ್ಲ ಪೊಸಿಷನ್ ಬಂದದೆ
ಎಣ್ಣಿನಂತು ದೊಡ್ಡ ಕತ್ತೆ ಉಟ್ಟದ ಬಿಡ
ಹಾ ಸಿಗ್ ಸಿಗ್ತನು ಸಿಗ್ ಆಿಲ್ಲ ಮತ್ತ ಮೇಲತ್ತು ಗೋರ್ಮೆಂಟ್ ಜಾಬ್ ಇದ್ದವನೇ ಬೇಕು ಆಸ್ತಿ ಐತಿ ಅದ ಇಲ್ಲಿವಾಗ ಹ್ಮ್ ಹ ಅದ್ದದು ಹೆಂಗೋ ಏನಕ ಅವತ್ತು ಒಳ್ಳೆ ಮನಸ್ಸು ಒಳ್ಳೆ ಗುಣ ಇದ್ರ ಸಾಕಪ್ಪ ಅಂತ ಕೊಟ್ಟ ಬಿಡ್ತಿದರು ಅವ್ರಗ್ ಯಾವ್ದೋ್ ರೀತಿ ಯಾವವುದೇ ಚಟುವಟಿಕೆಲ್ಲ ಅವ್ರರು ತೊಡಗಿಲ್ಲ ಫುಲ್ ಚೆನ್ನಾಗಿದ್ದಾರೆ ಒಳ್ಳೆಗ ನಡೆ ನೋಡಿ ಒಳ್ಳೆ ಗುಣ ಇತ್ ಅಂದ್ರೆ ಕೊಟ್ಬಿಡ್ತಿದ್ರ ಅವಾಗ
ಈಗಿಲ್ಲ ಈಗ ಹೆಂಗ ನೀ ಇರ್ ಹುಡುಗ ಜಾಬ್ ಇರ್ಬಬೇಕು
ಹ್ಮ್ ಹೆಂಗ ಇರ್ಲಕ್ಕ
ಯಾವ್ ಚಟುವಟಿಕೆದಾಗನ ತೊಡಲಿ ಒಟ್ಟು ಗೌರ್ಮೆಂಟ್ ಜಾಬ್ ಇರ್ಬು
ಹಾ ಅದು ರಿಯಾಲಿಟಿ ಕಂಡಿರಲ್ಲಲ್ಲ ಅಕ್ಕ
ಹ್ಮ್
ಹಾ ಕೊಟ್ಟಬಿಡ್ತದ
ಪಟ್ಟು ಬಿಡ್ತಾರ ಹ್ಮ್
ಬೇಕ ಅಕ್ಕ ನಾವು ಸುಮ್ನೆ ಒಂದು ಉದ್ಯೋಗದಲ್ಲಿ ನಾವು ತೊಡ್ಕೊಳಬೇಕಲ್ಲಕ್ಕ ನಾವ್ ಯಾಕ ಅವ್ರ ಮೆಟ್ ಡಿಪೆಂಡ್ ಆಗ್ಬೇಕು ಹೌದು ಜವಾಬ ಅದ ಅಂದ್ರೆ ಪ್ರತಿಹೊಂದು ಅವ್ರ ನಿ ಪರ್ಮಿಷನ್ ತಗೋಬೇಕ
ಹ್ಮ್
ಅವ ರಪ ಬ್ಯಾಚ್
ಹ್ಮ್
ಹ
ಹಗೆಲ್ಲ ಇದ್ ಮಾಡ್ಬೇಕಲ್ಲ
ಹ್ಮ
ಹ್ಮ್ ನಂಬುದ್ ನಾವಿದ್ರೆ ನಮ್ ನಾವ್ ಮಾಡ್ಕೋಬಹದು ಹ ನಮ್ಗ ಒಂದೇಂತ ನಡತ ಎಲ್ಲದಕ್ಕೂ ಅವ್ರ ಮೇಲೆ ಅವಲಂಬನೆ ಆಗಕ್ಕ ಆಗಲ್ಲ
ಅವಲ ಮನೆ ಆಗಕ್ ಆಗಲ್ಲಕ್ಕ ಆಕಂದ್ರೆ ಮತ್ ಹುಡ್ಗುರೇನುೋ ಅನಿವಾರ್ಯತೆ ಅವರು ಅದ್ರ ಮೇಲಾದ್ರರು ಕೆಲ್ಸಕ್ ಹೋಗಿರ್ಬೇಕು ಹುಡ್ಗರು ಏ ಏನೋ ಬೇಕಾದ್ರೆ ನಮ್ ಜೀವ ತಿಂತಾರಕ್ಕ ಸುಮ್ನೆ ಪ್ರಾಬ್ಲಮ್ ಅವೆಲ್ಲ ಅದೇ ನಾವು ಯಾವ್ದಾರೂ ಒ ಒಂದು ವರ್ಕ್ ಮಾಡ್ತಿದ್ರೆ ನಮಗೂ ನಮ್ದ ಯಾವ್ದ ಫ್ರೀನಮ್ ಸಿಗ್ತೈತಕ ನಮಗ್ದು ಅದೇ ಕನಸುಗಳನ್ನ ಅವ್ ರೀಚ್ ಆಗ್ಬೋದು ಸುಮ್ನೆ ಎಷ್ಟೆಲ್ಲಾ ಕಲ್ತು ಎಷ್ಟೆಲ್ಲಾ ಇದು ಮಾಡಿ ಬಿಡ್ಬೇಕ ಯಾಕಂತ ಕಂಟಿನ್ಯೂಸ್ ಮಾಡ್ಬೇಕ ಆಕ್ಚುಲಿ ಯಾವಲ್ಲಾ ಪ್ರತಿಯೊಂದ್ ಎಣ್ಣೇನು ಸಾಲಿ ಕಲಲೇಬೇಕು ಮುಂದ್ ಅವ್ರ ಕಾಲ್ ಮೇಲೆ ಅವ್ರ ನಂದ್ರಲೇಬೇಕು
ನಮ್ಗೋಸ್ಕರ ನಾವು ನಮ್ ಮಕ್ಳಿಗೋಸ್ಕರ ನಾವವು ಕಲಿಬೇಕಂತ ಎಲ್ಗೊಂಡ ಹೋಗಿರ್ತಿವಿ ಎಲ್ಲಾನ ಪ್ರತಿಯೊಂದು ಗಂಡಿನ ಮೇಲೆ ಅವಲಂಬನೆ ಆಗಕ್ ಆಗಲ್ಲ ನಮ್ದೇ ಆದ ರೀತಿ ಇರ್ಬೇಕು ಒಂದ್ ನಾಲ್ಕು ರೂಪಾಯಿ ಮುಗೀತ್ ನಮ್ ನಾವ್ನ ನಿಂಕ ಶಕ್ತಿ ದುಡು ಎಷ್ಟು ಇರ್ಬೇಕು ನಮ್ಗ
ಹ ಇರ್ಬೇಕಕ್ಕ ಸುಮ್ನೆ ಇನ್ನೊಂದು ಜಾಯಿಂಟ್ ಫ್ಯಾಮ್ ಅದು ಬಾಳ ಇದಾಗುತ್ತೆ ಕಸ ಫರ್ ಆಗ್ತಾರ ಮಕ್ಳ ಆಗಿ ರ್ಬೋದು ಪೇರೆಂಟ್ಸ್ನ ಆಗಿರ್ಬೋದು ಅಂದ್ರಲ್ಲಿ ಜವಾಬ್ದಾರಿ ಆಗ್ತ ಮಹಿಳೆ ಅಂದರು ಫುಲ್ ಸಫರ್ ಆಗ್ತ ಹಾ ತಂದ ಜವಾಬ್ದಾರಿಗೋಸ್ಕರ ಮಕ್ಳನೆಲ್ಲಾ ಸಫರ್ ಮಾಡ್ತಾರ ಅವ್ರ ಮಕ್ಳಂಗೆ ಇವ್ರ ಮಕ್ಳ ಹಂಗೆ ಅವ್ರ ಗೇ ಮಾಡ್ಕೊತ ಹೋಗ್ತಾರ ತಮ್ಮ ಮಕ್ಳನ ಬದಿಟ್ಬಿಟ್ಟ ರ ಅದು ಎಲ್ಲಾ ನಿಂದರ್ ಬೇಕಕ್ಕ ಹೆಚ್ಚುಲಿ ಅದು ಜಾಯಿಂಟ್ ಇರ್ಲಿ ಸಿಂಗಲ್ ಇಲಿ ಎಲ್ಲಾ ಮಕ್ಳಿಗು ಒಂದೇ ಫ್ರೀಡಮ್ಮು ಎಲ್ಲಾ ಮಕ್ಳಿಗು ಒಂದೇ ತರ ನೋಡ್ಕೋಬೇಕು
ನೋಡ್ಕೋಬೇಕು
ಹ್ಮ್ ಸರಿ ಅಕ್ಕ ರಿಟರ್ನ್ ಬ್ಯಾಕ್ ಮಾಡ್ತೀನ್
ಹಾ ರಕಣ